ಹಾ ಹೇಳು ಏನ್ ಮಾಡ್ತಾ ಇದ್ಯಾ.
ಇವಾಗೇನು ಊಟ ಮಾಡ್ದವ ಕುೂತ್ಕೊಂಡಿತ್ತು
ಏನ್ ಊಟ ತಿಂದೆ
ಅನ್ನಾ ಸಾಂಬರ್.
ನಾನು ಇವಾಗ ತಿಂದಿ ಹಿಂಗೆ ಉಳ್ಕೊಂಡಿದ್ದೆ.
ಏನ್ ತಿಂದ್ರಿ ನೀವನು
ಅನ್ನ ಸಂಬಾರ.
ಹೌದಾ ಚೆನ್ನಾಗಿರುತ್ತಾ ಪಿ ಜಿಲಿ.
ಹ
ಚೆನ್ನಾಗಿರುತ್ತ ಪಿ ಜಿಲಿ
ಹ್ಮ್ ಅಷ್ಟು ಕಷ್ಟೇ
ಹೌದಾ ಏನ್ ಸಾಂಬರ ಮಾಡಿದ್ರು
ರಸಂ ಮಾಡಿದ್ರ ಅದಕ್ಕೆ ನಾವ ಎಗ್ ಇದು ಮಾಡ್ಕೊಂಡು ತಿಂದ್ವಿ
ಮತ್ತ್ ಏನ್ ಮಾಡ್ಕೊಂಡ ತಿಂದ್ರಿ
ಅದನ್ ಹ ಹಾ ಸಾಂಬಾರೊಳಗೆ ಸಪ್ರೇಟ್ಟಾಗಿ ಸ್ವಲ್ಪ ಸಾಂಬಾರ ಎತ್ಕೊ್ಬಿಟ್ಟು ಅದ್ರೊಳಕ ಎಗ್ ಒಡ್ದಾಕಿ.
ಹ್ಮ್
ಆತರ ಮಾಡ್ಕೊಂಡ್ ತಿಂದ್ವಿ.
ಹಾ ಹಾ ಹಾ ಆತರ ಎಲ್ಲ ಸೈಡಲ್ ಮಾಡ್ಕೊಂಬೋದಾ.
ಹಾ ಒಂದ್ ಇಂಡಕ್ಸಿಟ್ಟವ್ರೆ ಒಂದ್ ಪಾತ್ರೆನು ಮತ್ತೆ ಅದು. ಅದೆನ್ ಏನಾದ್ರು ಬಿಸ್ನೀರ್ ಕಾಯ್ಸ್. ಕೋಣದಾಗಿರ್ಬೋದು ಎಗ್ ಇದು ಮಾಡ್ಕೋಣದಾಗಿರ್ಬೋದು ಏನಾದ್ರು ಮಾಡ್ಕೊಬೋದು.
ಹಾ ಹಾ ಹಾ
ಹ್ಮ್
ಎಗ್ ತಿಂದ್ರ್ ಒಳ್ಳೆ ಪ್ರೋಟೀನ್ ಸಿಗುತ್ತೆ ಅಂತ ತಿಂತಾಯಿದಿರಾ.
ಹ ಅದು ಸಿಗುತ್ತೋ ಬಿಡುತ್ತೋ ನೆಕ್ಸ್ಟ್ ಬಟ್ ಪೀಜಿ ಊಟ ತಿನ್ನಕ್ ಆಗ್ದೆನೇನೆ ಹಂಗ್ ಮಾಡ್ಕೊಂಡ್ವಿ.
ಹಂಗಂತೀರ ತಿನ್ನ ಅಷ್ಟು ತಿನ್ನಕ್ಕಾಗಲ್ವಾ?
ಹ್ಮ್ ಹ್ಮ್ ಅಲ್ಲೇ ಬೇಜಾರಾಗ್ಬಿಟ್ಟಯ್ತೆ ತಿಂದು ತಿಂದು.
ಹೌದಾ ಏನ್ ಬೇಕು ವಿಶೇಷ ಏನಾರು ಇದ್ರ ತಿನ್ನಿ
ಏನ್ ವಿಶೇಷ.
ಹೊರ್ಗಡೆ ಸಂಡೆ ಎಲ್ಲ ಹೊರ್ಗಡೆ ತಿನ್ಕೊಳಿ ಅಂದೆ.
ಕಾಸಿರ್ಬೇಕಲ್ಲ ತಿನ್ನಕ್ಕೆ.
ಹಾ ಹಾ ಎಷ್ಟಿದೆ ನಿಮ್ದು ಲೈಬ್ರರಿ ಫೀಜು.
ಹಾ ನಮ್ಗೆ ತೌಸಂಡ್ ಟೂ ಹಂಡ್ರೆಡ್ ಇದೆ.
ತೌಸಂಡ್ ಟು ಹಂಡ್ರೆಡ್ ಏನು ಪರ್ ಮಂತ. ತೌಸಂಡ್ ಟು ಹಂಡ್ರೆಡ್ ಅಷ್ಟೇನಾ?
ಅಷ್ಟನಾ ಕಮ್ಮಿ ಆಯ್ತಾ?
ಒಂದ್ ಸಾವಿರದಾ ಇನ್ನೂರು
ಹ್ಮ್ ಕಮ್ಮಿ ಆಯ್ತ ಜಾಸ್ತಿ ಆಯ್ತ ಪಿ ಜಿ ಗಲ್ಲ
ಹಾ
ಲೈಬ್ರರಿಗೆ
ನಾನ್ ಕೇಳಿದ್ ಪಿ ಜಿ ತಾನೆ
ಹ್ಮ್ ಪಿ ಜಿ ಗ ಪಿಜಿಗಾದ್ರೆ ಐದ್ ಸಾವಿರಾ
ಹ್ಮ್ ಹ್ಮ್ ಹ್ಮ್
ಹ್ಮ್
ಮೂರು ಟೈಮ್ ಊಟನ ಅವರ್ದೇ ಇರುತ್ತಾ
ಹ್ಮ್ ಮೂರು ಟೈಮ್ ಊಟಾ ಅವ್ರದೇ ಇರುತ್ತೆ
ಹ್ಮ್ ಹ್ಮ್
ಹ್ಮ್
ನಿಮ್ಗೊಂದು ಒಂದು ಏನಂತ್ರ ಒಂದು ಮಂಚ ಒಂದು ಊಟ ಅಷ್ಟೇ ನಿಮ್ಗ ಅಲ್ಲಿರೋಕ
ಏನು
ನಿಮ್ಗೊಂದು ಏನಂತಾರೆ ಒಂದು ಬೆಡ್ಡು ಮತ್ತೆ ಊಟಾ ಅಷ್ಟೇ ಅಲ್ಲಿ ನಿಮ್ ಪಿ ಜಿಲ್ ಸಿಗುವಂತ ಸೌಲಭ್ಯ ನಿಮ್ಗೆ
ಹ್ಮ್ ಅಷ್ಟೇ
ಹ್ಮ್ ಹ್ಮ್ ಅಮೇಲೆ ಲೈಬ್ರರರಿ ಫೀಸು
ಹಾ ಊಟ ಮುಂಚೆ ಸ್ವಲ್ಪ ಚೆನ್ನಾಗ್ ಬರೋದು
ಹ್ಮ್
ಇತ್ತೀಚಿಗಂತೂ ಕೇಳಲೇಬಾರ್ದು ಊಟ ಮಾಡ್ಲೇಬಾರ್ದು ಅನ್ಸತ್ತೆ
ಹೇಳ್ಬೇಕಾಯ್ತು ಅವ್ರಿಗೆ
ಹ್ಮ್ ನಿಂಗ ಗೊತ್ತಿಲ್ಲ ಈ ಬಿಸ್ನೆಸ್ ಮಾಡೋರೆಲ್ಲಾ ಹಿಂಗೆೇನೆ ಕಾಲ್ ಮಾಡು ಹಾ ಹೇಳಪ್ಪಾ ಅಂತಾರೆ ಆಂಟಿ ಹಿಂಗ ಆಗಿದೆ ಕಣಂಟಿ ಅಂತ ಹೇಳಿದ್ರೆ ಹೌದಾ ನಾನ್ ಚೆಕ್ ಮಾಡ್ತೀನಿ ಓಕೆ ನಾ ಚೆಕ್ ಮಾಡಿ ನಾನು ಎಕ್ಸ್ಚೇಂಜ್ ಮಾಡ್ಸ್ಕೊಡ್ತೀನಿ ಆಯ್ತಾ ಅಂತ ಹಿಂಗೆ ಹೇಳ್ತಾರೆ ನೀನ್ ಯಾವಾಗಾದರೂ ಕಾಲ್ ಮಾಡು ಹಾನಪ್ಪಿ ಫೈವ್ ಮಿನಿಟ್ಸ್ ಪ್ಪ ಎಕ್ಸ್ಚೇಂಜ್ ಮಾಡ್ಕೊಡ್ತೀನಿ ಸರಿನಪ್ಪ ಸರಿನಪ್ಪ ನಾ ಅಂತಾ ಕಾಲೆ ಕಟ್ ಹ ನೋದ ಹ್ಮ್ ಅದೆಲ್ಲಾ ಟ್ರಿಕ್ಸು ಬಿಸ್ನೆಸ್ ಮಾಡೋರ್ದು ನಾವ್ ಏನೇ ಹೇಳಿದ್ರುನು ಅಷ್ಟೇ ಅವ್ರು ಮಾಡೋದೇ ಮಾಡೋದು
ಹುಂ ಹುಂ
ಅದೇನೇ ಹೇಳ್ತಾರಲ್ಲ ನಮಗ್ ಗ ಇಲ್ಲ ಅವ್ರಗ್ ಮತಿ ಇಲ್ಲ ಹಂಗ ಆಗೇೆತೇ
ಹ್ಮ ಹ್ಮ ಹೂ
ಹ್ಮ್ ಆದ್ರೂ ಐದ ಸಾವಿರ ರೂಪಾಯಿ ದುಡ್ಡಿನ ಅಂತಾರಪ್ಪಾ ಸ್ವಲ್ಪನಾದ್ರೂ ಚೆನ್ನಾಗ್ ಮಾಡ್ಬೇಕ್ ತಾನೆ
ಹೌದೌದು ಐದ ಸಾವಿರ ಇಸ್ಕೊತಾರೆ ಅಂದ್ರೆ ಸ್ವಲ್ಪ ಚೆನ್ನಾಗಿ ಮಾಡಬೇಕು
ಹ್ಮ್ ಎಷ್ಟ ಎಷ್ಟು ಆಸ್ತ ಹಾಸ್ಟೆಲ್ ಗಳಗ ಎಷ್ಟು ಚೆನ್ನ್ ಮಾಡ್ತಾರಪ್ಪಾ
ಹಾ ಹಾ
ಹ್ಮ್ ನಾವು ಮುಂಚೆ ಎಲ್ಲಾ ಹಾಸ್ಟಲನಾಗ ಇದ್ದಾಗ ಮನೆ ಊಟಾ ಹಾಸ್ಟೆಲ್ ಊಟ ಕಂಪೇರ್ ಮಾಡಿ ಹಾಸ್ಟೆಲ್ ಗೆ ಇರೋರನೆೇ ಇದು ಮಾಡ್ತಾ ಇದ್ವಿ ಇವಾಗ ಹ ಅಂದ್ರೆ ಅವಾಗ ಮನೆ ಊಟ ತಿಂತಿದ್ವಾ ಹಾಸ್ಟೆಲ್ ಚೆನ್ನಾಗ್ ಮಾಡ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಅವಾಗ ಬೈಕ್ಂತಿದ್ವಿ.
ಹ್ಮ
ಆದ್ರೆ ಈ ಪಿ ಜಿಲಿ ಅಮೌಂಟ್ ಕಟ್ಟಿ ಸಮೇತ ಈತ್ರ ಊಟ ತಿಂತಿದೀವಲ್ಲಾ. ಇವಾಗ ಹಾ ಅದನ್ನ ಆಸ್ಟಲ್ ನೆನ್ಸ್ಕೊಳಂಗ ಆಗೇತಿ ಇವಾಗ.
ಹಾಸ್ಟೆಲ್ ನೆನ್ಸ್ಕಳಂಗ ಆಯ್ತೆ ಇವ ಹಾಸ್ಟ್ರೆಲ್ ಎಷ್ಟು ಚೆನ್ನಾಗಿತ್ತಲ್ಲಪ್ಪ ಅಂತ.
ಹ್ಮ್ ಹಷ್ಟಲಗ್ ಎಷ್ಟು ಚೆನ್ನಮಾಡಿದ್ರಲ್ಲಪ್ಪ ಅನ್ನೋಗೆ ಆಗೇತಿ.
ಮುಂದೊಂದ್ ದಿನ ಮುಂದೆ ಎಲ್ಲೋದಾಗ್ಲುೂ ಅಯ್ಯೋ ಪಿ ಜಿಲಿ. ಚೆನ್ನಾಗಿ ಇತಪ್ಪ ಅನ್ಕೊಂಡ್ಬಿಟ್ರಿ ಅನ್ಸಬಿಟ್ರೆ ಹ
ಯಾವಾಗೂ ನೆನಸಿಕನಲ್ಲ ಈ ಪಿ ಜಿ ನಾ.
ಹೌದ.
ಹ್ಮ್
ಏನ್ರೀ ಇಷ್ಟ್ ದಿವ್ಸ ಅನ್ನ ಆಗ್ತಾ ಇದೆ ನಿಮ್ಗೆ ಈತರ ಹೇಳ್ತಾಯಿದಿರ.
ಅನ್ನಆಗ್ತಿದೆ ಇಲ್ಲ ಅಂತ ಹೇಳ್ತಿಲ್ಲ ಏನಾದ್ರು ಒಂದು ಇವಾಗ. ಒಳ್ಳೇದಾಗ ಮಾಡಿದ್ರೆ ತಾನೇ ನೆನ್ಸ್ಕೊಳದು.
ಹ್ಮ್
ಹ್ಮ್ ಬರಿ ನಾವು ಸಮೇತ ಕಾಸಿಲ್ಲಾಂದ್ರು ಸಮೇತ. ಸಾಲ ಮಾಡ್ಕೊಂಡಾದ್ರುನು ಹೊರಗೆೇ ತಿಂತೀವಿ ಎಲ್ಲ ಟೈಮಗು ತಿನ್ನಕ್ ಆಗಲ್ಲ ಅಂತ ಹೇಳಿ.
ಹ್ಮ ಹ್ಮ
ಪಿ ಜಿ ಗೆ ಐದ್ ಸಾವಿರ ಕಟ್ಟೋದಲ್ದೇನೆ ಮತ್ತೆ ಸಾಲ ಮಾಡ್ಕೊಂಡು ಮತ್ತೆ ಒಂದಷ್ಟು. ದುಡ್ಡು.
ಹ್ಮ್ ಹ್ಮ್
ಹ್ಮ್ ಯಾರ್ ಕಟ್ತಾರೆ ಹೇಳಪ್ಪ ಇಸ್ಟೊದು ದುಡ್ಡು.
ನಾವು ರೂಮಲ್ಲಿ ಇದ್ದೀವಿ ನಮ್ಗೂ ಸಹ ಹತ್ಹತ್ತಿರ ಅಷ್ಟೇ ಬರುತ್ತೆ ಎರಡೂವರೆ. ಒಂದ್ ಸಾವಿರ ಖರ್ಚುದ್ರೆ ಮೂರವರೆ ಒಂದು ಅಲ್ಲಿ ಐನೂರು ಸಾವಿರ ಹೊರ್ಗಡೆ ಎಲ್ಲಾದ್ರೂ ತಿನ್ಕೋಳೋದ್. ಅದ್ ಮೂರ್ವರೆ ನಾಕ್ ಸಾವಿರದದಲ್ಲಿ ನಿಂತಿದೆ ಹಂಗರೆ ನಮ್ದು.
ಹ್ಮ್. ಬಾಯ್ಸ್ ಆದ್ರೆ ಅಡ್ಜಸ್ಟ್ ಮಾಡ್ಕೊಂಡ್ ರೂಮ್ ಮಾಡ್ಕೋಬಹುದು ಬಟ್ ಗರ್ಲ್ಸ್ ಇದಾರಲ್ಲ ಅಡ್ಜಸ್ಟ್ ಆಗಲ್ಲ.
ಯಾಕೆ ಗರ್ಲ್ಸ್ ಅಡ್ಜಸ್ಟ್ ಆಗಲ್ಲ ಅಂತ ಇದ್ದೀರಾ ನೀವು ನೀವೆಲ್ಲರೂ ಸೇರಿ ಒಂದು ರೂಮ್ ಮಾಡಿ.
ಅದು ಒಂದ್ ದಿನ ಚೆನ್ನಾಗಿ ಎರಡ್ ದಿನ ಚೆನ್ನಾಗ ಅಲ್ಲಿ ಮೂರ್ನೇ ದಿನದ ಜಗಳ ಮಾಡ್ತಾಾರೆ ಸುಮ್ಮನೆ.
ಈ ಜಗಳ ಮಾಡ್ಕೊಂಡ್ರರು ಅವ್ರ ಪಾಡಿಗೆ ಅವ್ ಇಡ್ತಾರೆ ನಿಮ್ಮ ಪಾಡಿಗೆ ನೀವು ಇರಿ.
ಅವ್ರ್ ನಮ್ ಜೊತೆನೆೇ ಜಗಳ ಮಾಡಿದ್ರೆ ಹೆಂಗ ಇರೋಕೆ ಸಾಧ್ಯ
ಅಯ್ಯೋ ಹುಡುಗ್ರೇನ್ ಇಲ್ವಾ ರೂಮ್ ರೂಮಲ್ಲಿ ಜಗಾಡ್ತಿವಿ ರೂಮ್ ರೂಮ್ಲ್ಲಿ ಇರ್ತಿವಿ ಆದ್ರೆ.
ಓಹೋ. ನಿಮ್ದೊಂಂತರ ನೀವ್ ಹೆಂಗ ಗೊತ್ತಾ ಈಗ ಚಕಲ ಮಾಡ್ತೀರಾ ಊಟಕ್ಕೇ ಕುಂತ್ರೆ ಬಾರು ಊಟ ಮಾಡು ಅಂದ್ರೆ ಮುಗಿದು ಹೋಯ್ತು. ಇವ್ರ ಹಂಗಲ್ಲ ಹುಡುಗಿಯರು ಅದ್ರಗು ಈ. ಕಾಲೇಜ್ ಅವ್ರರು ಆದ್ರಂತೂ ಮುಗ್ದೇವೊಯ್ತು ಕತೆ.
ಈ ಕಾಲೇಜ್ ಅಂದ್ರೆ.
ಹ ಒಂದೇ ವಯಸ್ಸವ್ರ ಆದ್ರೆ ಅವ್ಳು ಬಗ್ಗಲ್ಲ ಇವಳು ಬಗ್ಗಲ್ಲ ಹ್ಮ್. ನಾನೇ ನಾನ್ ಕರೆದು ಬಿಟ್ರೆ ನಾನೇ. ಸಣ್ಣೊಳಗಗ್ ಬಿಡ್ತೀನಿನು ಅಂತ ಇವಳು ಅವಳನ್ನ ಮಾತಡಿಸಿ ಬಿಟ್ರೆ ನಾನ್ ಸಣ್ಣಳ್ಳ ಆಗ್ತೀನಿನು ಅಂತ ಅವಳು. ಹಂಗೆ ಮಾಡ್ಕೊಂಡು ಇಬ್ರು ಹಗೆ ಜಗಳ ಸಾಧಿಸ. ಕೊಂಡು ಹೋಗ್ತಾರೆ. ಹ ಆಮೇಲೆ ಜಗಳ ಮಾಡಿದ್ರು ಮನೆಹಾಳಾಗಿ ಹೋಗ್ಲಿ ಆಮೇನಿಂದ ಕೆಲ್ಸನೇ ಮಾಡಲ್ಲಾ ನಾನ್ ಹೆಂಗು. ಜಗಳ ಮಾಡಿನೀ ನಾನ್ ಯಾಕೆ ಮಾಡ್ಬೇಕು.
ಹು ಇವೆಲ್ಲ ತುಂಬಾ ಅನುಭವದ ಮಾತಗಳು ಅನ್ಸುತ್ತೆ ಎಲ್ಲಿದ್ರಿ ಮೊದ್ಲು.
ನಾನು ಮುಂಚೆ ರೂಮ ರೂಮ ಮಾಡಡ್ಕೊಂಡಿದ್ದೆ ಹು ಅಲ್ಲಿ ನಮ್ಮ ಇದ್ರಲ್ಲಿ ಇದ್ದಾಗಾ. ಅಂದ್ರೆ ನಾನ್ ಮುಂಚೆ ಧಾರ್ವಾಡಾ ಕೋಚಿಂಗ್ ತಗೊಂಡಿದ್ನಲ್ಲಾ ಅವಾಗ. ಗದಗಿಂದ ಬಂದಾಗ ರೂಮ ಮಾಡ್ಕೊಂಡಿದ್ದೆ ನನ್ನ ಫ್ರೆಂಡ್ಸ ಜೊತೆ.
ಧಾರವಾಡದಲ್ಲಿ ಇದ್ದಾಗ್ಲಾ.
ಧಾರವಾಡದಿಂದ ಬಂದು ವಸ್ತ್ರದಲ್ಲಿ ಮಾಡ್ಕೊಂಡಿದ್ದೆ.
ಹೊಸ್ದುರ್ಗದಲ್ಲಿ.
ಹು ಹು
ಓ ನಂಗು ಅಲ್ಲಿ ಹೊಸ್ದುರ್ಗದಲ್ಲಿ ಫ್ರೆಂಡ್ಸ್ ಇದ್ದಾರ್ ಕನಡ್ರಿ ಅಲ್ಲಿ ಗರಗಾ ಹೊಸ್ದುರ್ಗಾ.
ಹೌದಾ
ಹು ಅಲ್ಲಿ ನೀವು ಅಲ್ಲಿ ಓದ್ತಿದ್ರಾ.
ಹು ಅಲ್ಲಿ ರೂಮ್ ಮಾಡ್ಕೊಂಡು ಅಲ್ಲಿ ರೂಮ್ ಅಲ್ಲೇ ಓದ್ಕೊಂತಾ ಇದ್ವಿ.
ಹಾ
ಹು ಜಗಳಾ ಮಾಡ್ಕೊಂಡ ಹಂಗ ಮಾಡೋರು. ಎಷ್ಟೋ ಸತಿ ಊಟನೇ ಮಾಡ್ತಾ ಇರ್ಲಿಲ್ಲಾ ಗೊತ್ತಾ ತ್ತು ಯಾಕ್ ಬೇಕ ಇವ್ರು ಸವಾಸಾ ಅನ್ಸ್ತಿತ್ತು.
ಏನು ಬೇಡಾ ಅಂತ ಬೆಂಗ್ಳೂರಿಗೆ ಬಂದ್ಬಿಟ್ಟಿದಾರ ಒಂದ ಪಿ ಜಿ ಇದ್ದ ಬಿಡೋಣ ಅಂತ. ಅಲ್ಲಿ ಯಾವ ಪಿ ಜಿ ಇರ್ಲಿಲ್ವ ವಸದುರ್ಗದಲ್ಲಿ.
ಪಿಜಿ ಗಾಳಾಹೋಗ್ಲಿ ಅಲ್ಲಿ ಒಂದು ಲೈಬ್ರೆರಿನೂ ಇಲ್ಲ ಗೊತ್ತೇನು ಪ್ರೈವೇಟ್ ಲೈಬ್ರೆರಿ ಇದ್ರೆ ನಾ ಇಲ್ಲಿ ಬರ್ ತಾನೇ ಇರ್ಲಿಲ್ಲಾ.
ಓ ತುಂಬಾ ಹಿಂದುಳಿದು ಬಿಟ್ಟಿದೆ ಹಂಗ ನಿಮ್ಮ ಚಿತ್ರದುರ್ಗ ಇನ್ನ.
ಹು ಚಿತ್ರದುರ್ಗದಲ್ಲಿ ಇದ್ದಾವೆ ಬಟ್ ಹೊಸದುರ್ಗದಲ್ಲಿ ಇಲ್ಲಾ.
ಟಕ್ಕ ನಿಮ್ದ ಊರ ಯಾವ್ದ ಹಂಗಾರ ಪ್ರಾಪರ್ ಅಂದ್ರ ಅಲ್ಲಿಂದ ಅಲ್ಲಿಗೆ ಹೊಸದುರ್ಗ ಎಷ್ಟ ಕಿಲೋಮೀಟರ್ ಆಗುತ್ತೆ ನಿಮ್ಮ ಊರಗೆ.
ನಮ್ಮಊರಿಗೆ ಟ್ವೆಂಟಿ ಕಿಲೋಮೀಟರ್ ಆಗುತ್ತೆ.
ಟ್ವೆಂಟಿ
ಹು
ಸಿಟಿ ಅಂತ ಇರೋದೆಲ್ಲಾ ಟ್ವೆಂಟಿ ಕಿಲೋಮೀಟರ್ ದೂರ ಮಾರಿ ಕಣಿವೆ. ಎಲ್ಲೋ ಕೇಳಿಲ್ಲ ಬಿಡಿ.
ಹೊಸದುರ್ಗ ಇದಕ್ಕೆ ತಾಲೂಕಿಗೆ ನಮ್ಮೂರೆ ಲಾಸ್ಟ.
ಹೊಸದುರ್ಗ ತಾಲೂಕಿಗೆ ನಿಮ್ಮೂರ್ ಲಾಸ್ಟ್. ನಿಮ್ಮದ ಹಂಕ ಹಿರಿಯ ಇನ್ನೊಂದು ತಾಲೂಕು ಹಿರಿಯಳ ತಾಲೂಕು ಬರುತ್ತಾ.
ಹು
ಹು ಹು ಹು ಇವಾಗ ಬೆಂಗ್ಗಳೂರಿಗೆ ಒಂದ್ ವರ್ಷ ಆಯ್ತಾ.
ಹಾ ಒಂದ ವರ್ಷ ಆಯ್ತು ಬಂದಿ.
ಹು ಇನ್ನು ನಿಮಗೆ ಯಾವ್ದ ಕಾಲ್ ಫಾರ್ಮ ಆಗ್ತವಲ್ಲಾ ನಿಮ್ಮ ಎಕ್ಸಾಮ್ ಬರಯಕ್ಕೆ ಕಾಯ್ತಾ ಇದ್ರಿ ನೀವು.
ಹ ಇಷ್ಟು ದಿನಾ ಒಳ ಮೀಸಲಾತಿ ಅಂತ ಹೇಳ್ತಾ ಇದ್ರು ಇವಾಗ ಡಿ ಇವಾಗಹಗೈತೆ ಇನ ಮುಂದ ಇತ್ತಾಗ ಏನ ಮಾಡ್ತಾರ ನೋಡ್ಬೇಕು.
ಇನ ಮುಂದ ಇತ್ಲಾಗ ಏನ ಮಾಡ್ತಾರ ಅಂತ ನೋಡ್ತಿರ.
ಹು ಮಾಡ್ತಾರು ಎನ ಹಿಂಗೆ ಕಾಗೆ ಹಾರಸ್ತವ್ರು ಅಂತ.
ಗೊತ್ತಾಗತಿಲ್ಲಾ ಅಂತತ್ರಾ.
ಹು
ಏನ್ ಮಾಡತ್ತೀರಾ ನೀಮ್ಮ ಸಿದ್ದರಾಮಯ್ಯ ಮಾಡಂಗೆಲ್ಲಾ ಅಂತರಲ್ವಾ.
ಹು
ಏನ್ ಮಾಡಂಗಿಲ್ಲ ಒಂದೊಂದ್ ಸರ್ಕಾರಗಳು ಒಂದೊಂದ್ ಹಂಗಂಗೆ ಮಾಡ್ತಾ ಇದೆ ಎಲ್ಲಾ ಸರ್ಕಾರಗಳು ಹಂಗೆ ಆದಂಗ ಆಗಿದೆ
ಹ್ಮ್ ಎಲ್ಲರೂ ಅಷ್ಟೇ ಸುಮ್ನೆ ಹೇಳ್ತಾರೆ ಹ್ಮ್
ಹ್ಮ್ ಹ್ಮ್ ನಿಮ್ದು ಬಿ ಬಿ ಕ್ವಾಲಿಫಿಕೇಶನ್ ಏನಿದೆ ಹೇಳಿ
ಬಿ. ಕಾಮ್ ಆಗಿದೆ
ಬಿಕಾಮ್ ಯಾವೋ ಪಾಸ್ಔಟೋ
ಟ್ವೆಂಟಿ ಒನ್
ಓ ಹೊ ಹೊ ಹ್ಮ್ ಸ್ವಲ್ಪ ಸೀನಿಯರ್ ಇದ್ದಿರಾ ಅಂಗಾರೆ ನೀವು
ಹೌದಾ
ಹ್ಮ್.
ಹ್ಮ್.
ನಾವು ಟ್ವೆಂಟಿ ಟು
ಟ್ವೆಂಟಿ ಟು ನಾ
ಹ್ಮ್.
ಹ್ಮ್ ನಮ್ದು ಟ್ವೆಂಟಿ ಟ್ವೆಂಟಿ ಒನ್ ಔಟ್ ಪುಟ್
ಹ ಹಾ ಹಾ ಈಗ್ ತಯಾರಿ ಚೆನ್ನಾಗಿ ನಡೆಸ್ತಾ ಇರಿ ಹಂಗಾದ್ರೆ ನೋಡೋಣ ಯಾವ್ದಾರ ಕಾಲ್ ಫಾರ್ಮ್ ಆದ್ರೆ ಬರಿರಿ
ಹ್ಮ್.
ಹ ಊಟ ಆಯ್ತು ಇವಾಗ ಇನ್ನೆ ನೆಕ್ಸ್ಟ್ ಏನ್ ಮಾಡ್ತರಿ ಇವಾಗ ಹಂಗಾರೆ
ಮತ್ತೆ ಲೈಬ್ರರಿಗ್ ಹೋಗ್ಬೇಕ್ ಇವಾಗ ಸ್ವಲ್ಪ ಹೊತ್ ರೆಸ್ಟ್ ಮಾಡಿ ಹೋಗ್ತೀನಿ.
ಹಾ ಸರಿ ಸರಿಯಾಗಿದೆ
ಹ್ಮಾ ಸರಿ ಆಯ್ತು ಇಡಣ್ವಾ.
ಹ್ಮು.
ಹ್ಮ್.